ನಮಸ್ಕಾರ ನಮಸ್ತೆ.
ಏನ್ ಮಾಡ್ತಿದ್ದೀರಾ.
ನಾನು ಆಟ ಆಡ್ತಿದ್ದೀನಿ ಕೇಳಸ್ತಿದೆಯಾ. ಯಾವದೋ ನಿಮ್ಮ ಹಿನ್ನೆಲೆ ಧ್ವನಿ ಬರ್ತಿದೆ.
ಹಾ ಈಗ.
ಈಗ ಕೇಳ್ತಿದೇ ಸರಿಯಾಗಿ.
ಊಟಾ ಊಟ ಆಯ್ತು ನಿಮ್ದಾಯತ್ರಾ.
ನಮ್ದು ಆಯ್ತು ಏನ್ ತಿಂದ್ರಿ.
ಓಲ ಬರ್ಜರಿ ಊಟ ತಿನ್ವಪ್ಪ.
ಏನಂತ ಬರ್ತರಿ ಊಟ ತಿಂದ್ರಿ.
ಚಪಾತಿ ಪಲ್ಯ ಕಾಳು ಮೊಟ್ಟೆ.
ಹ್ಮ್.
ಮತ್ತೆ ಒಂದು ಇದು ತಿನ್ವಿ ನಾವು ಪೀಜಾ ತಿನ್ವಿ.
ಏನ್ ಇವತ್
ಏನಾದ್ರೂ ಇದ್ರೆ ಮಾತ್ರ ಪಿ ಪಿಜಾ ತಿನ್ಬೇಕಾ. ನಾವಿಲ್ಲ ಅಪ್ಪ ಸುಮ್ನೆ ನಮ್ಮ ಸಂತೋಷಕ್ಕ ಅದು ತಿಂತ ತಿವಿ.
ಆಯ್ತು ಕಳೆದ ವಾರ ಅಂತ್ಯದಲ್ಲಿ ನೀ ಏನಾದ್ರು ಧರ್ವಾಸ್ಥಳಕ್ಕೆ ಹೋಗಿದ್ದಾ.
ಅಯ್ಯೋ ತುಂಬಾ ಚೆನ್ನಾಗಿದೆ ಧರ್ಮಸ್ಥಳ.
ಓ ತುಂಬಾ ಅದ್ಭುತವಾಗಿತ್ತಾ.
ಹ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ನೋಡಿದ ದಾಗ ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ಕಿತ್ತು.
ಹ ಧರ್ಮಸ್ಥಳ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಏನ್ ಅಂತಾರೆ ಅಲ್ವಾ.
ಹೌದು ದೇಶ್ ದೇಶ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಪ್ರತಿ ದಿನಲ್ಲಯೇ ಬರುತ್ತಾರೆ.
ಹಾ ದೇವಾಲಯದ ವಿಶೇಷತೆ ಏನು.
ಮಂಜುನಾಥೇಶ್ವರ ಸ್ವಾಮಿ ದೇವಾಲಯ ಧರ್ಮ ಸೇವೆ ಸಮಾನತೆಯ ಪ್ರತೀಕವಾಗಿದೆ ಎಲ್ಲ ಧರ್ಮದ ಜನರನ್ನು ಗೌರವಿಸ ಸುವ ಸಂಪ್ರದಾಯ ಅಲ್ಲಿದೆ.
ಹ ಅಲ್ಲಿನ ಅನ್ನ ಹಾನ ಬ ಅಂತ ಹೇಳಿ ಸ್ವಲ್ಪ.
ಹೌದು ತುಂಬಾ ಚೆನ್ನಾಗಿತ್ತು. ಸಮಾನತೆಗೆಲ್ಲವೂ ಚೆನ್ನಾಗಿತ್ತು ಸರಿ. ಪ್ರತಿದಿನ ಸಾವಿರ ಅನ್ನದಾನ ಮಾಡಲಾಗುತ್ತದೆ ನಾನು ಕೂಡ ಅಲ್ಲಿ ಊ. ಮಾಡಿದೆ ತುಂಬಾ ರುಚಿಕರವಾಗಿತ್ತು.
ಹಾ ಮತ್ತೆ ಅದ್ರ ಸುತ್ತಮುತ್ತಲಿನ.
ಪ್ರದೇಶಕ್ಕೆ. ಬಾಹುಬಲಿ ಪ್ರತಿಮೆಯ ನೋಡಬಹುದುುದು ತುಂಬಾ ಎತ್ತರವಾಗಿದೆ ಆಕರ್ಷಕವಾಗಿದೆ.
ಹ್ಮ್.
ಅಲ್ಲದೆ ಮಂಜುಷ್ಯ ವಸ್ತು ಸಂಗ್ರಹಾಲಯವೂ ಇದೆ.
ಹ್ಮ್. ಮತ್ತೆ. ದೇವಾಲಯ ಬಾಹುಬಲಿ ಪ್ರತಿಮೆನ್ ನೋಡುದ್ರಲ್ಲ.
ಹ್ಮ್.
ಮತ್ತೇನ್ ತುಂಬಾ ಎತ್ತರವಾಗಿದ್ಯಾ.
ಹೌದು ತುಂಬಾ ಎತ್ತಿರವಾಗಿದೆ.
ಮತ್ತೇನ ಮನ್
ಏನೋ ಮಂಜುಂಡ ವಸ್ತು ಸಂಗ್ರಹಾಲಯ ಏನ ಅ ಏನ ಇರುತ್ತೆ ಅದರಲ್ಲಿ.
ಅದು ಮಂಜುಂಡ ಅಲ್ಲ ಮಂಜೂಷಾ.
ಹಾ ಅದ್ರಲ್ಲಿ ಏನ್ ಏನ್ ಸಂಗ್ರಹ ಮಾಡಿರ್ತಾರೆ.
ಅದು ವಾಸ್ತು ಸಂಗ್ರಹಾಲಯ ಹಳೆಯ ನಾಣ್ಯಗಳು. ವಾಹನಗಳು ಕಲಾಕೃತಿಗಳು. ಶಿಲ್ಪಗಳು ಮತ್ತು ಐತಿಹಾಸಿಕ ವಸ್ತುಗಳು. ಪ್ರದರ್ಶಿಸಲಾಗುತ್ತದೆ.
ಹ್ಮ ತುಂಬಾ. ಆಸಕ್ತಿದಾಯಕವಾಗಿದೆ ನೀವು ಹೇಳ್ತಿರೋದ ಕೇಳಿದ್ರೆ.
ಹೌದೌದು.
ಮರ ಹೇಗಿತ್ತು.
ಧರ್ಮಸ್ಥಳ ಸುತ್ತಮುತ್ತ ಹಸಿರು ಬೆಟ್ಟಗಳು ಮರಗಳು. ಮತ್ತು ಸ್ವಚ್ ಉಚ್ಚವಾದ ವಾತಾವರಣ ಇದೆ ಮಳೆಗಾಲದಲ್ಲಿ ಇನ್ನೂ ಸುಂದರವಾಗಿ ಕಾಣುತ್ತದೆ.
ಹಾ ಅಲ್ಲಿಗೆ ಹೋಗುವ ಉತ್ತಮ ಸಮಯ ಯಾವುದೂ.
ವರ್ಷ ಪೂರ್ತಿ ಹೋಗಬಹುದು ಆದ್ರೆ ಮಳೆ. ಚಳಿಗಾಲ ಮತ್ತು ಚಳಿಗಾಲದ ವಾತಾವರಣ ತುಂಬಾ ಆಯಾಮದಾರಕವಾಗಿರುತ್ತದೆ.
ಹಾ ನಿನ್ನ ಮಾತುಗಳನ್ನ. ಕೇಳ್ತಿದ್ರೆ ನನಗೂ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸುತ್ತದೆ.
ಖಂಡಿತ ಹೋಗು ದೇವರ ದರ್ಶನ ಮನ ಮ ಜೊತೆಗೆ ಮನಸ್ಸಿಗೆ ಶಾಂತಿ. ಸಂತೋಷ ದೊರಕುತ್ತದೆ.
ಯಾವ ರೀತಿ ಶಾಂತಿ ಸಿಗುತ್ತದೆ.
ಹ್ಮ್ ಯಾವ ರೀತಿ ಅಂದ್ರೆ ನಾವ್ ಏನ್ ಹೇಳಕ್ಗುತ್ತೆ.
ನಿಮಗ್ ಯಾವ ರೀತಿ ಸಮಾಧಾನ ಆಗುತ್ತೆ.
ಏನು ಮನಸ್ಸಿಗೆ ಗುರ ಒಂದು ನಮ್ಮ ನಂಬಿಕೆ. ಅಕೆ ನಮ್ಮ ಜೊತೆ ಇರೋತರ.
ಹ್ಮ್.
ತುಂಬಾ ಸುಂದರವಾಗಿರುತ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕಂದರೆ. ಪದೇ ಪದೇ ಭೇಟಿ ಮಾಡಬೇಕೆನ್ನುವ ಸ್ಥಳ ಅದು. ಪ್ರಕೃತಿ ಸೌಂದರ್ಯ
ಇಷ್ಟು ಮಾಹಿತಿಯನ್ನು ನೀಡ ನೀಡ್ತಿದ್ದೀರ ಅಲ್ಲ ಅದಕ್ಕೆ ನಿಮಗೆ ಧನ್ಯವಾದ.
ಧನ್ಯವಾದ ಎಲ್ಲ ಯಾಕೆ ಸ್ವಾಗತ ಮುಂದಿನ ಬಾರಿ ನಾವು ಹುಟ್ಟ
ಹಾ ನನ್ನನ್ನು ನೀವು ಹೋಗ್ಬೇಕ್ರೆ ಮರಿಬೇಡಿ ಆಯ್ತಾ ನನ್ನನ್ನು ಕರೆದುಕೊಂಡು ಹೋಗಿ.
ಹೇಗೆ ಮರೆಯಕ್ಕಾಗುತ್ತೆ ಖಂಡಿತ ಅದು ತುಂಬಾ ಸಂತೋಷದ ಅನುಭವವಾಗಿರುತ್ತದೆ.
ಹಾ ನೀವ್ ನನ್ನನ್ ಬಿಟ್ಬಿಟ್ಟ ಹೋಗ್ತೀರಾ ನನ್ಗ್ ಗೊತ್ತು.
ನೀ ನೀವು ಯಾವ್
ಒಬ್ಬ್ರೇಷ್ಹ್ಟೋತ್ ತ್ತಿರ್ತೀರಾ.
ಮುಂದಿನ ಬಾರಿ ನಿಮ್ಮ ಜೊತೆಯಲ್ಲೇ ಹೋಗುತ್ತೇನೆ.
ನೋಡ್ತೀನಿ ನಾನು ಜೊತೆಯಲ್ಲಿ ಹೋಗ್ತೀರಾ ಇಲ್ಲ ಒಬ್ರೇ ಹೋಗ್ತೀರಾ ಇಲ್ಲ ಬೇರೆಯವ್ರ ಜೊತೆ ಹೋಗ್ತೀರಾ ಅಂತ
ಇಲ್ಲ ನಾನ್ ನಿಮ್ಮ ಜೊತೆನೆೇ ಹೋಗ್ತೀನಿ ನಿಮ್ಮ ಜೊತೆ ಏನೋ ಮನಸ್ಸಿಗೆ ಶಾಂತ ಶಾಂತಿ ನೆಮ್ಮದಿ ಸಿಗುತ್ತದೆ ಹೋದರೆ.
ನನ್ಗೆ ಗೊತ್ತಿಲ್ಲಲ್ಲಾ ನಿಮಗ್ ಹೆಂಗ್ ಗೊತ್ತು.
ನನಗ್ ಗೊತ್ತ ಯಾಕ್ ಕೇಳಿ ನಾನ್ ಅಲ್ವಾ ನಿಮ್ ಜೊತೆ ಇರೋದು. ನೀವು ಒಬ್ರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಮತ್ತೆ ನಿಮಗೆ ಒಬ್ಬರು ಮೇಲಿರುವಷ್ಟ ಅಷ್ಟು ಆಸಕ್ತಿಯಿಂದ ಅವ್ರ ಬಗ್ಗೆ ತಿಳ್ಕೊಳ್ಳುವ ಶಕ್ತಿ ಇದೆ.
ಹೌದು ತುಂಬಾ ಚೆನ್ನಾಗ್ ನೋಡ್ಕೊತೀರಾ ನನ್ನನ್ನ ನೀವು.
ನಾನ್ ನೋಡ್ಕೊಳಲ್ಲ ನಿಮಗೆ ಶಕ್ತಿ ಇದೆ ಅಂತ ಹೇಳ್ತಿದೀನಿ ನಾನು.
ಅಲ್ಲ ಅಲ್ಲ ಇ ಪ್ರವಾಸಕ್ಕೆ ಮುಂದಿನ ಬಾರಿ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರಲ್ಲ. ಹಾ ಅದೇ ಕೇಳ್ತಿದ್ದೀನಿ.
ಹ ಖಂಡಿತ. ನೀವು ಒಮ್ಮೆ ನನ್ನ ಜೊತೆ ಪ್ರವಾಸಕ್ಕೆ ಬಂದರೆ ನಿಮಗೆ ತುಂಬಾ ಸಂತೋಷವಾಗಿರುತ್ತದೆ.
ಹಾ ತುಂಬಾ ಸಂತೋಷ ಆಗುತ್ತದೆ.
ನಾವು ಹೋಗೋಣವೆ ಮುಂದಿನ ವಾರ.
ಹಾ ಆಯ್ತು ಖಂಡಿತ.
ಎಲ್ಲಿಗೆ ಹೋಗೋಣ.
ನೀವ್ ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗಿ ಬರೋಣ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬನ್ನಿ. ಇಲ್ಲಾ ಉಡುಪಿಗೆ ಹೋಗೋಣ.
ನೀ ಉಡುಪಿಗೆ ಬರ್ತೀನಿ ಅಂತ ಮೊನ್ನೇನೆ ನಮಗೆ ಕೈ ಕೊಟ್ಟಿದ್ದು ನಮಗೆ ಇನ್ನೊ ನೆನಪ ಇದೆ ಗೆಳತೀ.
ಯಾವಾಗ.
ಮೊನ್ನೆ ನಾವು ಫೆಬ್ರವರಿಯಲ್ಲಿ ಹೋಗುವ ಎಂದು ತೀರ್ಮಾನ ಮಾಡಿದ್ದಾಗ.
ಆಗ ನಮ್ಮ ಅಮ್ಮನವರು ತಿರಸ್ಕರಿಸಿದರು ಆಗ ನಾನೇನು ಮಾಡಕ್ಕಾಗುತ್ತೆ ಹೇಳಿ.
ನೀವು ಒಪ್ಪಿಸಬೇಕಿತ್ತು ಮೊನ್ನೆ ನೀವು ಬೇರೆ ಕಡೆ ಹೋಯಿದ್ದನ್ನು ನಿಮ್ಮ ಮನೆಯವ್ರಿಗೆ ಹೇಳಿ ಬಂದಿದೀರಾ. ಕೆಲಸಕ್ಕೆ ಹೋಗುವು ದನ್ನು ಹೇಳುವುದಿಲ್ಲ ಅಂದರೆ ನಾವು ಸಂತೋಷ ಪಡುವುದನ್ನು ಹೇಳಲ ಬೇಕಂತ ನಿಮ್ದ ಏನ್ ರೂಲ್ಸ್ ಇದೆಯಾ.
ಹಾಗೇ ನನ್ನ ಹತ್ರ ಹಣ ಇರ್ಲಿಲ್ಲ ನಾನು ಹಣಕ್ಕಾಗಿ ನಮ್ಮಅಮ್ಮನನ್ನೇ ಕೇಳಬೇಕಿತ್ತು ಅದಕ್ಕಾಗಿ ನಮ್ಮ
ಇದೆಯಾ ನಿಮ್ಮ ಹತ್ರ.
ಹಾ ಹೀಗೆ ಇದೆ
ಸರಿ ಮತ್ ನನ್ನ ನನ್ನದು ನೀವೇ ನನ್ನ ಖರ್ಚುಳನ್ನು ನೋಡಿಕೊಳ್ಳಿ
ಹ್ಮೂ.
ಮತ್ತೆ
ಹೇಳಿ ಏನೋ ಹೇಳ್ತಿದೀರಲಾ ಹಾ ಮಂಗಳೂರಿಗೆ ಹೋಗೋಣಾ ಚಿಕ್ಕಮಂಗಳೂರಿಗೆ ಹೋಗೋಣಾ
ಚಿಕ್ಕಮಂಗ್ಳೂರು ಮಂಗಳೂರು ಬೇರೆ ಬೇರೆಯೆ
ಹೌದು ಮತ್ತೆ ಒಂದೇ ಅಂತ ಹೇಳ್ದೋರ್ ಯಾರು
ಇಲ್ಲ ನನಗೂ ಗೊತ್ತದು ನಿಮಗ್ ಗೊತ್ತೇ ಎಂದು ತಿಳಿದುಕೊಳ್ಳಲು ನಾನ್
ಅಯ್ಯೊಯ್ಯೊ ನಿಮ್ಗೂ ತಲೆ ಐತೆ ಅಂತ ಈಗ ಗೊತ್ತಾಯ್ತು
ನನಿಗೂ ಗೊತ್ತು ನನಿಗ್ ತಲೆ ಇದೆ ಅಂತ ನಿಮ್ಗೆ ಇದುವರೆಗೂ ಗೊತ್ತಿಲ್ಲ ಎಂದು ಮತ್ತೆ
ಹೇಗಿದೆ ನಿಮ್ಮ ಜೀ
ಯಾವಾಗ್ಲೂ ಹೆಂಗ ಇದೆ ಈಗ್ಲೂ ಕೂಡ ಹಂಗೆ ಇದೆ
ಹೆಂಡತಿ ಮಕ್ಕಳು ಮನೆಯವರೆಲ್ಲರೂ ಆನಂದವಾಗಿದ್ದಾರಾ
ನಾನೇ ಹೆಂಡ್ತಿ ಗೊತ್ತಿಲ್ವಾ
ಅಯ್ಯೋ ತಪ್ಪಾಯ್ತು ನಾನು ಮರೆತ್ ತ್ತಿ ಕ್ಷಮೆ ಇರಲಿ.
ಇರ್ಲಿ ತಗಳಿ ಏನಾಗಲ್ಲಾ
ಮತ್ತೆ ನಿಮ್ಮ ಗಂಡ ಮಕ್ಕಳು ಅತ್ತೆ
ಎಲ್ಲಾರೂ ಚೆನ್ನಾಗಿದ್ದಾರೆ.
ಹೌದಾ ಇವತ್ತು ನೀವು ತಿಂಡಿಗೆ ಏನು ಮಾಡಿದ್ರಿ ಮನೇಲಿ
ನಾನು ತಿಂಡಿಗೆ ಅದೇನೋ ಹೊಸದಾಗಿ ಪ್ರಯತ್ನ ಮಾಡಿದ್ದೆ
ಏನು ತಿಂದು ಎಲ್ಲರೂ ಆರಾಮಾಗಿದ್ದಾರಾ
ಹಾ ಎಲ್ಲ ಎಲ್ಲಾ ಆರಾಮಾಗಿದಾರೆ
ನನಗ್ಯಾಕೋ ನಂಬಿಕೆನೇ ಇಲ್ಲವಲ್ಲಾ ಇಲ್ಲ ಅಂದ್ರೆ ನಾನೆನ್ ಮಾಡಕ್ಕಾಗಲ್ಲ ನಮ್ಮ ಮನೆ
ನಂಬಿಕೆ ನಿಮ್ಗ ಇದ್ರು ಒಂದೆ ಇಲ್ಲಾ ಅಂದ್ರ ಒಂದೆ ನಾನೆನ್ ಮಾಡಾಕಾಗತ್ತೆ
ಸರಿ ಬಿಡಿ ನಾನ್ ಏನೋ ಎಂದುಕೊಂಡೆ ನೀವ್ ಬೇರೆ ತರಾನೇ ಮಾತಾಡ್ತಿದ್ದೀರಾ
ಬೇರೆ ತರಾ ಅಂತ ಏನ್ ಅನ್ಕೊಂಡಿಲ್ಲಾ ಅಲ್ಲಾ ನೀವ ನನ್ನನ್ನಾ ಒಂದ್ ಸರ್ತಿನು ಅಡಗೆ ಮಡಿರದ್ ನೋಡೇ ಇಲ್ಲ ಆದ್ರೂನು ಅವ್ರು ತಿ ಬದಕಿದಾರಾ ಇಲ್ಲ ಅಂತಂದ್ರೆ ನನಿಗ್ ನೊವ
ನಾ ಬದುಕಿದಾರ ಅಂತ ಹೇಳಿಲ್ಲ ಆರಾಮಾಗಿದ್ದಾರ ಅಂತ ಕೇಳಿದ್ದು ನಾನ್ ತಮಾಷೆ ಕೇಳ್ದೆ ನೀವ್ ಅದನ್ನ ಯಾಕೆ ಮನ್ಸಿಗೆ ಹಚ್ಕೋತಿದ್ದೀರಾ ಏನೋ ಅಪ್ಪಾ ನನಿಗದು ಆತರ ಅನ್ಸಿಲ್ಲಾ
ನಿಮಗೆ ಅನ್ಸಿಲ್ಲ ಅಂದ್ರೆ ನಾನ್ ಏನ್ ಮಾಡಕ್ ಆಗುತ್ತೆ ಹೇಳಿ
ಈತರಾ ಎಲ್ಲಾ ನೀವು ತುಂಬಾ ಕ್ರೂರವಾಗಿ ಮಾತಾಡಕ್ ಹೋಗ್ಬೇಡಿ
ಕ್ರೂರವಾಗಿ ಏನ್ ಮಾತಾಡ್ತಿಲ್ಲ ನಾನ
ಇಲ್ಲ ನನಗೆ ಎಲ್ಲಾ ತಿಳಿದೀದೆ ನಿಮ್ಮ ಮಾತಿನ ಪ್ರತಿಯೊಂದು ಅಕ್ಷರ ಗಳು ಹೇಗೆ ಎಂದು ತಿಳಿದು ಬಂದಿದೆ.
ಇಲ್ಲ ನಾನ್ ಆತರ ಅಲ್ಲ ನಾನ್ ಯಾವಾಗ್ಲೂ ಖುಷಿಯಾಗಿ ಮಾತಾಡದು ನೀ ಹಾಗಾಗ ಅದು ನಿಮಗೆ ಬೇರೆ ತರ ಅರ್ಥ ಆದ್ರೆ ನಾನೆನ್ ಮಾಡಕ್ ಗುತ್ತೆ ಹೇಳಿ ಮತ್ತೆ ಬೇಕು.
ತಮಾಷೆಯಾಗ್ ಮಾತಾಡ್ತೀರಾ. ನನಿಗ್ ಯಾಕೋ ಆತರ ಅನ್ಸಲ್ವೇ.
ನಾನು ನನ್ನನ್ನ ನೋಡದ್ರೇನೆ ಪಾಪದ ಹುಡ್ಗಿ ಅಂತಾರೆಲ್ಲ. ಎಲ್ಲಾರುನುವ ನಮ್ಮ ಮನೆಯಲ್ಲಿ.
ನಿಮ್ಮ ಮನೆಯವರಿಗೇನೋ ಮೋಡಿ ಮಾಡಿದ್ದೀರಾ ನೋಡಿ ಆಗಿದ್ದರೆ ನೀವು.
ಏನೂ ಮೋಡಿ ಮಾಡಿಲ್ಲ ಹಾಗೇನೆ ನಾನಿರೋದೇ ಹಾಗೆ ಅದಕ್ಕೆ ಅವ್ರ್ ಹಾಗ್ ಗೆ ನನ್ನನ್ನು ಸ್ವೀಕರಿಸುತ್ತಾರೆ.
ಏನು ಸ್ವೀಕರಿಸುತ್ತಾರೋ ಏನೋ ಆ ದೇವರೇ ಬಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ನಾವು ಇನ್ನು ಬದುಕಿದ್ದೇವೆ.
ಸತ್ತೋಗ್ರಿ ಮತ್ತೆ ಏನುಕ್ ಬದುಕಿದ್ದೀರಾ? ಹ್ಯಾಗೆ?
ಸರಿ ನಾನ್ ನಾಳೆ ಸಿಗ್ತೀನಿ.
ಸರಿ ಸರಿ.